ಹಲೋ ಹ ಹೇಗ
ಹ ಚೆನ್ನಾಗಿದೀವ ಅಮ್ಮ ನೀನ್ ಚೆನ್ನಾಗಿದ್ಯಾಾ
ಹಓ ಚೆನ್ನಾಗಿದ್ದಿನ ತಾಯಿ
ಹ್ಮ್ ನ ಕೂತಿದ್ದೀವಿ ನೋಡಪ್ಪಾ
ಹೌದಾ ತಿಂಡಿ ಆಯ್ತಾ
ತಿಂಡಿಯಾಗಿ ಇನ್ನೇನು ಅರ್ಗಕ್ ಬಂದ್ಬಿಟ್ಟೈತಿ ಇನ್ನೊಂದ್ ಗಂಟೆ ಕಳದ್ರೆ
ಹ್ಮ್ ಹ್ಮ್ ಸರಿ ಸರಿ
ಕ್ ರೆಡಿ ಆಗ್ಬೇಕು
ಹೌ ಹಾ ಹಾ ಏನ್ ಅಡಿಗೆ ಮಾಡಿದ್ದಾಯ್ತಾ
ಅಡ್ಗೆ ಸಾಂಬಾರ ಇದೆ ಹುಳ್ಳಿಕಾಳ ಸಾಂಬಾರು ಸ್ವಲ್ಪ ಅದಕ್ಕೆ ಪಲಾವ್ ಇದೆ ಪಲಾವ್ ಆದ್ಮೇಲೆ ಅನ್ನ ಇದೆ ವೈಟ್ ರೈಸ ಅದಕ್ಕೆ ಮಜ್ಜಿಗೆ ಹಾ ಕಣ್ಣದೈತೆ ಊಟ ಮಾಡದೈತೆ
ಹ್ಮ
ಹ್ಮ ಬಿಳಿ ಅನ್ನಕ್ಕೆ ಹ್ಮ ಹ್ಮ್ ಅದಕ್ಕೋಸ್ಕರ ಮುದ್ದೆ ಒಂದ್ ಮಾಡ್ಬೇಕಲ್ಲ ಇನ್ನು ಒಂದುವರೆ ಹಂಗೆ ಮಾಡ್ಬಿಟ್ರೆ ಮುದ್ದೇನ ಕರೆಕ್ಟಾಗಿ ಆಗುತ್ತಲ್ಲ ಅಂತ ಸುಮ್ನೆ ಕೂತಿದ್ವಿ ನೀರ್ ಬಿಟ್ಟಿದರ ಟ್ಯಾಂಕಿಗೆ ತುಂಬಕ್ ಬಿಟ್ಟಿದೀವಿ ನೀರ ಬಿಟ್ಟ ಒಂದ್ ಪೈಪ್ ನ ಗಿಡಕ್ ಹಾಕ್ಬಿಟ್ಟು ಬಂದಿದೀನಿ ನೀರು ನೀರ್ ತು ಗಿಡಕ್ಕೆ ಒಂದ್ ಸ್ವಲ್ಪ ನೀರು ನೆನ್ಕೊಳ್ಳಿ ಅಂತ ಹ್ಮ್ ಹಂಗಾಗಿ ಕೂತ್ಕೊಂಡು ಬಂದು ಈಗ ಬಿಸಿಲಿಂದ ಹೊರಗೆ ಬಂದು ಹ್ಮ ಮತ್ತೆ
ತಿಂಡಿಗೆ ಹ್ಮ್ ಚ ದೋಸೆ ಹ ಚೆನ್ನಾಗ್ ಬಂತು ನಾನ ಅದು ಅಕ್ಕಿ ಒಳಗೆ ಸ್ವಲ್ಪ ಹಾ ಹೆಸರುಬೇಳೆ ಹಾಕ್ಬಿಟ್ಟು ರು ಕೊಂಡಿದ್ದೆ ಮಸಾಲೆಗೆ ಅದಕ್ಕೆ ಎಲ್ಲಾ ಶುಂಠಿ ಎಲ್ಲಾ ಹಾಕಿ ಶುಂಠಿ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಹೆಸರುಬೇಳೆ ಹಾಕಿ ನಂತೀದೆ ಅದರೊಳಗೆ ಸೊ ಹಂಗಾಗಿ ರುಬ್ಕೊಂಡ್ನಲ್ಲ ತುಂಬಾ ಚೆನ್ನಾಗಿ ಬಂತು ದೋಸೆನು ಆ ಒಂದು ಮೂರು ದೋಸೆ ಮಾಡ್ಕೊಂಡು ತಿಂದೆ ಬಾಕಿ ಇಟ್ಟು ಫ್ರಿಜ್ಜಿಗೆ ಇಟ್ಟೆ ನಾಳೆ ಗಿಳೆ ಮಾತೆ ಮಾಡ್ಬೇಕ ಗೊತ್ತಿದ್ರ ಆಯ್ತು ಅಂತೇಳಿ ಹ್ಮ ಹ ಸಾಂಬಾರಲ್ಲಿ ಹ್ಮ ದೋಸೆ ಇಟ್ಟಿ ಏನು ಹುಳಿನೂ ಬರಲ್ಲ ಮೊಸರು ಹಾಕಿದ್ನಲ್ವಾ ಉದ್ದಿ ಹಾ ಉದ್ದಿನ ಬೆೇಳೆ ಹಾಕೆ ಇಲ್ವಲ್ಲಾ ಉದ್ದಿನ ಬೆಳೆ ಇದ್ದಿದ್ರೆ ನಾನು ಇಡ್ಲಿನೇ ಮಾಡೋಣ ಅನ್ಕ ಹಕೊಂಡಿದ್ದೆ ತದ ನ ನಿನ್ನೆ ರಾತ್ರಿ ನೆನಪೆ ಆಗ್ಲಿಲ್ಲ ನಂಗೆ ಹಂಗಂಗ ಬರೀ ಅಕ್ಕಿ ಮಾತ್ರ ರನ್ನ ನೆನ್ಸತ್ತು ಹಂಗ ಗ ಅ್ರೊಳಗೆ ಹತ್ರರು ಬ ಬೆಳ ಕಿ ಕ್ಕೆ ರುಬ್ಕೊಂಡೆ ಸೊ ಅದು ಚೆನ್ನಾಗ್ ಬಂತು ಇವಾಗ ಹ್ಮ್ ಹ್ಮ್ ಬರಿೀ ಹೆಸರು ಬಳಗಾದ್ರೆ ತುಂಬಾ ಸಾಫ್ಟ್ ಆಗತ್ತಲ್ವಾ ಅಕ್ಕಿ ಇತ್ತಲ್ವಾ ಅಕ್ಕಿ ಇರೋದ್ರಿಂದ ಸ್ವಲ್ಪ ರಫ್ ರಫ್ ಆಗ ಬಂತು ದೋಸೆ ಅಂದ ಹ್ಮ್
ಹ್ಮ್ ಹ್ಮ್ ಹ್ಮ ಹ್ಮ ಮತ್ ರಾಗಿ ಇಟ್ಟೇನ್ ಹಾಕೊಂಡ
ಹೊರಾಗಿ ಇಟ್ಾಕೊಳ್ಳೋ ಹೋಗ್ಲಿಲ್ಲ ಬರಿೀ ಇದು ಶುಂಠಿ ಜೀರಿಗೆ ಎಲ್ಲಾ ಹಾಕಬಿಟ್ಟು ರುಬ್ಕೊ್ಬಿಟ್ಟು ಒಂದ ಸ್ವಲ್ಪ ಮೊ ಕರನಾ್ ೊಂಡು ಚೆನ್ನಾಗ್ ಬಂತೀನಿ ನಾನು
ಹ್ಮ್ ಸಾಫ್ಟ್ ಆಗ ಬರುತ್ತದ್ದು ದಾಸೆ ಹ್ಮ ಇನ್ನೇ ಗ್ಯಾಸ್ಟಿಕ್ ಆಗಲ್ಲ ಅದು ಹೆಸ್ರು ಬೆಳೆ ಇರ್ತಲ್ಲ ಗ್ಯಾಸ್ಟ್ರಿಕ್ ಆಗಲ್ಲ ಹ್ಮ್ ಹಾಗಾಗಿ ಹ್ಮ
ಹಿಂಗು ಯಾವ್ದ್ಯಾದ್ರಲ್ಲಿ ಇವತ್ತು ಮಾಡ್ಬೋದು
ನ
ಈಂಗನ
ಹಂಗನಾ ರಸಮ್ಗೆ ಯೂಸ್ ಮಾಡ್ಬದು ಅಬದ ಸಾಂಬಾರ್ ಗಳಗ್ ಯೂಸ್ ಮಾಡ್ಬೋದು ಬಹುದು ತರಕಾರಿ ಸಾರುಗಳಿಗೆ ಇಲ್ಲಿ ಏನಾಗ ಆಗೆ ಅಂದ್ರೆ ಕೋಸಂಬರಿಗೂ ಯೂಸ್ ಮಾಡ್ತಾರೆ ಬ್ರಾಹ್ಮಿಣ್ಸ್ ಜನ ಎಲ್ಲ ಪ್ರತಿ ಒಂದು ಯೂಸ್ ಮಾಡ್ತಾರೆ
ಹಾ ಅದಕ್ಕೆ ಕೇಳ್ ಕೇಳ್ದ ನಾನು ಎಲ್ಲದಕ್ಕೂ. ಏನೇ ಮಾಡಿದ್ರು ಅದಕ್ ಹಿಂಗ ಹಾಗೆ
ಹಿಂಗ್ ಹಾಕೆ ಹಾಕ್ತಾರ ಅವರು ಹಿಂಗ್ ಹಾಕ್ದಲ್ಲ ಅಡಗೆ ಮಾಡದೇ ಇಲ್ಲ ಅವರು ಹ್ಮ್ ಈಗ ನೋಡ ಅವರು ಈರುಳ್ಳಿ ತಿನ್ನಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅಲ್ವಾ. ಆ ಜಾಗಕ್ಕೆ ಏನ್ ಹಾಕ್ತಾರೆ ಟಮಟ ಹಕಿ
ಹ್ಮ್ ಟೊಮಾಟೊ ಜಾಸ್ತಿ ಅ
ಸಾಸಿವೆ ಇಂಗು ಒಂದೆರಡು ಮೆಣಸಿನ್ಕಾಯಿ ಆ ಟಮಟೊ ಅಷ್ಟೇ ಒಗ್ಗರಣೆ ಅವ್ರದದು ಹಾಕಿದ್ದ ಅದಕ್ ಹಾಕೊಂಡ್. ಪ್ಪ ಈಗ ಆಲಗಡ್ಡೆ ಪಲಿಕ್ಕೂ ಹಂಗೆ ಮಾಡ್ಕತಾರ ಅವ್ರು. ಟಮಾಟೊ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಆಲೂಗೆಡ್ಡೆ. ಮಾಡತ ಅದಕ್ಕೂ ಹಿಂಗ ಹಾಕಿರ್ತಾರೆ ಆಲೂಗಡ್ಡೆ ಪಲ್ಯಕೂವೆ ಮತ್ತೆ ನಾನು ಯಾವಾಗ ಎಲ್ಲಿ ನೋಡಿದ್ದೆ ಅಂದ್ರೆ ಕೋಸುಂಬ್ರಿಗೆ ಕೋಸುಂಬ್ರಗ ಹಾಕಿದ ಇದ್ರಲ್ಲ ಆವಾಗ ನೋಡದ್ವಲ್ಲ ಆವಾಗ ನೋಡದ್ರೆ ಹ್ಮ್ ಮದುವೆ ಮನೆಗಳಲ್ಲೆಲ್ಲಾ ಬ್ರಾಹ್ಮಣರುಗಳು ಅಡಗೆ ಆದ್ರೆ ಅವರು ಹಿಂಗಗೆ ಯೂಸ್ ಮಾಡ್ಬಿಡ್ತಾರೆ.
ಹೌದೌದು ಬಟ್ ಅದು ಗ್ಯಾಸ್ ಆಗ್ಬಾರ್ದು ಮತ್ತೆ ಜೀರ್ಣನೂ ಆಗ್ಬೇಕು ಊಟ ಇದೆಲ್ಲ ಮ್ಯಾಟ್ರ ಆಗತ್ತಲ್ಲ ಅದಕ್ಕೆ ಹ ಆಯಿಲ್
ಒ ನೋಡೋಣ ನಾವು ಧರ್ಮಸ್ಥಳಕ್ಕೆ ಹೋಗುವಾಗ ಈ ಕಡೆಯಿಂದ ಒಮೆನ್ಟೇಶನ್ ಸ್ಟಾರ್ಟ್ ಆಗುತ್ತದೆ. ಎಲ್ರುಗುವ.
ಅಂದ್ರೆ ಆ ಜರ್ನಿ ಇದಕ್ಕೆ ಅದು ರೋಡ್ ಎಲ್ಲ ಸರಿ.
ರೋಡ್ ಪ್ರಾಬ್ಲಮ್ ಒಂದು, ರೋಡ್ ಪ್ರಾಬ್ಲಮ್ ಒಂದು ಮತ್ತು ಇಲ್ಲಿ ಊಟುಕ್ಕು ಈ ತರ ವಾಮಿಟೇಶನ್ ಬರುತ್ತೆ ಅದೇ ನಾವು ಆ ಕಡೆ ಇಂದ ಊಟ ಎಲ್ಲ ಮಾಡಿರ್ತೀವಿ ಟ್ರಾವೆಲ್ ಮಾಡ್ತೀವಿ ಅದ್ರಲ್ಲಿ ಮಾಡು ವಾಮಿಟೇಶನ್ ಬರಲ್ಲ ಏನ್ ಕಾರಣ ಅಲ್ಲಿ ಇಂಗ್ ಯೂಸ್ ಮಾಡ್ತಾರೆ ಹಾ ನಾವು ಇ ಈ ಕಡೆಯಿಂದ ಇಂಗ್ ಆಗ್ತಿರೋ ಊಟ ಮಾಡ್ಕೊಂಡ್ ಹೋದ್ರೆ ವಾಮಿಂಟೇ ಆಗಲ್ಲ
ಹು ಅದದೆ ನಾವು ಯೂಸ್ ಮಾಡಲ್ವಲ್ಲ ಜಾಸ್ತಿ ಅಡಿಗೆಗಳಿಗೆ ಯೂಸ್ ಮಾಡಲ್ಲ ಹೆಚ್ಚಾಗಿ ಇಂಗ್ನ ಬರಿ ಹೆಚ್ಚಾಗಿ ಒಂದು ಪುಳಿಯೋಗರೆಗೆ ಇಲ್ಲಾಂದ್ರೆ ನಮಗೇನು ಹೊಟ್ಟೆ ಇಲ್ಲಾಂದ್ರೆ
ಅದಕ್ ಯುಜ್ ಮಾಡ್ಕತಿವ್ ರೆ ಅದ್ನ ಯುಜ್ ಮಾಡಲ್ವಲ್ಲ ಹ್ಮ್ಮ್ ಅದುಕ್ ಕೊಸ್ಕರ್ ಇಲ್ಲಾಂದ್ರೆ ನಮಗೆ ಈಕಡೆ ಇಂದ ಹೋಗ್ತಾ ವಾಮಿಟ್ ಸ್ಟಾರ್ಟ್ ಆಗಬಡೇತ್ ಇದಾಗ ಬಿಡತೀನಿ ಸುಸ್ತ್ ತಬಿಡ್ತ್ ಆಕಡೆ ಇಂದ ಬರ್ತಾ ಎಷ್ಟೇ ನಿನ್ ರು ವಾಮಿಟ್ ಆಗದೆ ಇಲ್ಲ ಹು ನೀಟಾಗ್ ಬರ್ತ್ ರ್ ಜನ ಒಬ್ಬ್ ಒಬ್ಬರ್ ಗಂತೂ ಮಾಮೂಲಿ ಜರ್ನಿ ಮಾಡುದ್ರೆ ಸಾಕು ನಿದ್ ಅದು ವಾಮಿಟ್ ಆಗೋ ಅಂತೋರುಗ್ ಆಗೇ ಆಗು ನೀ ಎಂಗೆ ಇಂದ್ ಮಾಡುದ್ರು ರೋವಾ ಆದ್ರೂ ಅವವ್ರಿಗೆ ಯಲ್ ಹೋದ್ರು ವಾಮಿಟ್ ಅಗತಲ್ಲ ಅಂತೋರಿಗೆ ಅದಾಗಲ್ಲ ಬುಡು ಈಗ್ ಮಾಮೂಲಿ ಆಗದಿಲ್ ಎಲ್ಲಿ ಹೋಗ್ ಬಂದ್ರು ನಮ್ಗೆ ಅನ್ನ ಅಂತವ್ರಿಗೆ
ಹಾ ಅದು ಹೋಗ್ಲಿ ಬಿಡು ಅದು ಹೋಗ್ಲಿ ಬಿಡು ಹ್ಮ್ ಮತ್ತೆ ಈಗೆಲ್ಲ ಹೋಗಿದ್ವಿ ಮೊನ್ನೆ ಧರ್ಮಸ್ ಹೋಗಿದ್ರಲ್ವಾ
ಧರ್ಮಸ್ಥಳ ಅಲ್ಲವಾ ಇದು ಹಾವೇರಿ ಹೋಗಿದ್ವಿ ಮದ್ವೆೆಗೆ
ಹಾವೇರಿ ಏ ಅದಕ್ಕಿನ್ನ ಮುಂಚೆ ಹೋಗಿದ್ರಲ್ಲಮ್ಮ ನೀವು್ ಮೂರ ಜನ ಬಿಂದಮ್ಮ ನೀವು ಅಲ್ವಾ ಹ ನೀವು ಮಾಮ ಇಬ್ರೇ ಹೋಗಿದ್ದು ಕರೆಟ್ ವೆಡ್ಡಿಂಗ್ ಆನಿವರ್ಸರಿ ಹೋಗಿದ್ದು ಅನ್ಸುತ್ತೆ ಹ್ಮ ಹೌದೌದು ಅರ್ಥ್
ಹ್ಮ ಹ್ಮ ಓ ರಶ್ ಇತ್ ಇದೇ ಚಿನ್ನು ಅಲ್ಲ ತುಂಬಾ ರಶ್ ಧರ್ಮಸ್ಥಳದಲ್ಲೂ ಹ್ಮ್ ಯಾವಾಗ್ಲೂ ರೆಷ್ ಇರುತ್ತೆ ಅದು ಹಾಲಿಡೇ ಬೇರೆ ಅಲ್ವಾ ಹಾಲಿಡೆ ಟೈಮ್ ಅಲ್ಲಲ್ಲ ಹಾಲಿಡೇ ಏನ್ ಇರ್ಲಿಲ್ಲ ಅವಾಗ ಇನ್ನುವ ಮಾರ್ಚ್ ತಿಂಗಳಲ್ವಾ ಹಾಲಿಡೇ ಏನ್ ಇರ್ಲಿಲ್ಲ ಟೈವಲ್ಲಿ ಎಕ್ಸಾಮ್ ನಡೀತಿತ್ತು ಆದ್ರೂ ಒಂದು ಸ್ವಲ್ಪ ಮಕ್ಕಳಿಗೆ ಹಾಲ ಇರೋಂತ ಜನ ಇದ್ದಿದ್ದವರು ಅದು ರೆಶ್ಯ ರೆಶ್ಯೂ ಆಮೇಲೆ ಅಂತ ಅಂದ್ರೆ ನಿಮ್ಮ ಮಾಮಾನಂದು ಅಂದ್ರೆ ಡಿಪಾರ್ಟ್ಮೆಂಟ್ ಕಾರನಿಂದ ಹೋದ್ವಿ ನಾವು ಹ್ಮ ಅಲ್ಲಿಂದ ಅಂದ್ರೆ ಒಂದ್ ಸ್ವಲ್ಪ ಮಧ್ಯ್ಯದದಲ್ಲಿೂ ಹೋದ್ವಿ ಅಷ್ಟೇ ಈಗ ಸುತ್ತು ಬಳಸ ಕಮರ ಅಂತ ಜಾಗದಿಂದ ಒಂದ್ ಸ್ವಲ್ಪ ಮಧ್ಯದಲ್ಲಿ ಇದಾದ್ವಿ ಎಂಟ್ರಿ ಅಯ್ಯೋ ಬಿಸಲಿಗೂ ಅದಕ್ಕೂ
ಸಕತ್ ಶೆಕೆ ಅಲ್ವಾ ಮೊನ್ನೆ ಇಲ್ಲಿ ಮದವೆ ಬಂದ್ರ ಹೆಂಗಿತ್ತು ಇಲ್ಲಿ ಮದ್ವೆಗ್ ಬಂದಿದ್ರಲ್ಲ ಹಾವೇರಿಗೆ ಅಲ್ಲ ಶೆಕೆ ಹೆಂಗಿತ್ತು
ಅಲ್ಲೂ ಬಿಸ್ಲು ಬಿಸ್ಲು ನೀರ್ ಕುಡಿಬೇಕು ನೀರ್ ಕುಡಿಬೇಕು ಅನ್ಸದು ಹ್ಮ್ ವಿಪ್ರೀತ ನೀರ್ ಜಾಸ್ತಿ ಕುಡ್ಸುತ್ತದು ನಾವ್ ನೋಡಿದ್ರೆ ಟ್ರೈನ್ನಲೇ ಹೊರಟು ಬಂದ್ವಪ್ಪ ಬಂದ್ಬಿಟ್ಟು ವಾ
ಹ್ಮ್ ಅಲ್ಲಿ ಏನೇನು ಅಡುಗೆ ಮಾಡ್ತಿದ್ರು ಮದುವೆ ಮನೇೆಯಲ್ಲಿ
ಇಟ್ಟು ಏನೋ ಒಂದ ಪಲಾವ್ ಮಾಡ್ಸಿದ್ರಲ್ಲ ಪಾಪಾ ಪಲಾವ್ ಯ ಮೇಲಾನಾ ಸಾಂಬಾರು ಆ ರೊಟ್ಟಿ ಹಪ್ಲ ಬದ್ನೆೇಕಾಯಿ ಪಲ್ಯ ಮಾಡ್ಸಿದ್ರು ಮತ್ತೊಂದು ಕೋಸುಂಬರಿಿ ಟೈಪ್ ಇತ್ತು ಇದ್ರವು ಕಾಳು ಬರ್ತಾವಲ್ವ ಈಗ ಎಂತ ಒಬ್ಬಾ ಅಲ್ಲ ಅಲ್ಲ ಅಲ್ಲ ಸ್ವೀಟಿಕಾರ್ನ್ ಇಂದು ಅದ್ರದ್ದೇ ಕೋಸಂಬರಿ ಟೇಫ್ ಮಾಡ್ಸಿದ್ದ್ದು ದಾಳಿಂಬೆ ಎಲ್ಲಾ ಹಾಕ್ಬಿಟ್ಟು ಮಾಡ್ತಾರಲ್ಲಾ ಅದದ್ದೇ ಸ್ವೀಟ್ ಕ ನಲ್ಲೇ ಮಾಡಿದ್ದು ಇದನ್ನ ಕೋಸಂಬರಿ ಟೈಪ್ ಆಮೇಲೆ ಮತ್ತ ಇನ್ನೊಂದ ಎರಡ ಸ್ವೀಟ್ ಕೊಟ್ಟರು ಬೇಳೆ ಕೂಟ್ ಅಂತ ಕೊಟ್ಟರು ಮತ್ತೆ ಬೆಳಗ್ಗೆ ಟಿಫನ್ಗೆ ದೋಸೆ ದೋಸೆ ಮತ್ತೆ ಚಟ್ನಿ ಕೊಟ್ಟಿದ್ರು ಅದು ಮ ಮಧ್ಯಾಹ್ನ ಎನ್ ಆಗಿಬಿಟ್ಟತು ಗೊತ್ತಾ ಹಊಟ್ ತ್ತಾ ಅ ಊಟ ಮಾಡಿದ್ಕೋ ಅದಕ್ಕೂ ಚಪಾತಿ ಅಲ್ವಾ ಎರಡು ಚಪಾತಿ ಪೀಸು ಎರಡು ಪೀಸ್ ರೊಟ್ಟಿ ಹ್ಮ ಅದು ಹೀಟ್ ಅಲ್ವಾ ಮತ್ತೆ ಸ್ವೀಟ್ ಕಾಂಬಿನೇಷನ್ ಒಂದು ಲಾಡು ಕೊಟ್ಟಿದ್ರು ವಾಯ್ಸ್ ಬ್ರೇಕ್ ಆಗ್ತಾ ಇದ್ಯಾಾ ಈಗ
ಹ್ಮ್ ಅಂಗ್ ಸರಿ ಹೋಯ್ತು ಸರಿಯೋಯ್ತ್
ಸರಿ ಹೋಯ್ತಾ ಅದೇ ಲಾಡು ಕೊಟ್ಟಿದ್ರು ಒಂದ ಇನ್ನೊಂದ್ ಸ್ವೀಟ್ ಅದೇ ಎಂತ್ದ ಮ ಮ್ಮ ಮಿ ಟೈ ಟೈಪ್ ಅಂತ ಈ ಟೈಪ್ ಇರತ್ತಪ್ಪಾ ಅದೊಂತರ ಅದ ನನ್ಗ ಅಷ್ಟ್ ಗೊತ್ತಾಗ್ಲಿಲ್ಲ ಅದ ಏನ್ ಸ್ವೀಟು ಅಂತ ಅದ್ನುಂದು ತಿನ್ಕೊಂಡೆ ನೋಡಪ್ ಪ ಲ ಆಡೋ ತಿನ್ನಕ್ ಆಗ್ಲೇ ಇಲ್ಲ ನನ್ ತಮ್ಮನ್ ಕೊಡಕ್ ಹೋದೆ ಇಸ್ - ಕಳೇ ಇಲ್ಲ ಬೇಡಫ್
ವಾಯ್ಸ್ ಬ್ರೇಕ್ ಆಗ್ತಿದೆ
ನನಗ್ ಕೇಳಸ್ತ ನಿನ್ ಕೇಳಿಸ್ತಾ ಇಲ್ವಾ ಹೌದಾ ಈಗ ಸರಿ ಆಯ್ತಾ ಹ್ಮ ಅದೇ ಅದು ಸಿಗ್ನಲ್ ಪ್ರಾಬ್ಲಮ್ ಯ ಅರ್ಧ ಹ್ಮ ಅದೇ ಅದೇ ಅದು ಸಿಗ್ನಲ್ ಯಿಂದ ಪ್ರಾಬ್ಲಮ್ ಇರುತ್ತಲ್ಲ ಅ ರಿಂದ ಹಂಗ ಆಗ್ತಾ ಐತೆ ಹ್ಮ್ ಮತ್ತೆ ಈಗ ಊಟಕ್ ಕಂಗಾರೆ ನಿಮ್ದು
ಊಟ ನಮ್ದಿವಾಗ ಚಪಾತಿ ಚಪಾತಿದ ಹು ಚಪಾತಿ ಜೊತೆಗೆ ಹ ಇದು ಏನು ಬೂದಗುಂಬಳಕಾಯಿ- ಮತ್ತೆ ಅದಕ್ಕೆ ಕಡಲೆಕಾಳ ಹಾಕ್ ಕುಟ್ಟು ಪಲ್ಲೆ ಮಾಡಿದರ್.
ಹೌದ ಹಾ
ಸಾಂಬಾರ್ದೆ
ಹಾ ಹಾ ಬೂದ್ ಗುಂಬಳಕಾಯಿ ಸಾಗು ಮಾಡಿದಿದ್ದಾರೆ ಹ್ಮ ಹಾ ಹಾ ಹ್ಮ್ ಹ್ಮ್ ನಾವು ತರ್ಸ್ಬೇಕು ಬೂದ್ಗುಂಬಳಕಾಯನ ಒಂದಿಸಾ ಮಜ್ಜಿಗೆ ಹುಳಿ ಮಾಡಬೇಕಾದನ್ನ
ಹ ಹೌದು ತುಂಬಾ ಚೆನ್ನಾಗಿರತ್ತೆ ಅಂತಾರಲ್ವಾ
ಹ್ಮ್ ಮಜ್ಜಿಗೆ ಹುಳಿಗೆ ಹ್ಮ ಚೆನ್ನಾಗಿರು ತ್ತೆ
ಹ್ಮ ಅದೇ ಅದು ತಂಪು ಕೂಡ ಅಲ್ವಾ ಈಗ ಹಿಟ್ ಟೈಮ್ ಅಲ್ವಾ ಸೊ ಅದು ಯೂಸ್ ಮಾಡದಕ್ ಯಿಂದ ಒಳ್ಳೆದು
ಹೌದೌದು ತುಂಬ ಚೆನ್ನಾಗಿರುತ್ತೆ ಬ್ರಾಹಿಣ್ಸ್ ಎಲ್ಲ ಫುಲ್ ಅದನ್ನೆ ಯೂಸ್ ಮಾಡದು
ಹೌದ ಹೌದು ಹಾ ಬಟ್ ಅದನ್ನ ಮಜ್ಜಿಗೆ ಮಜ್ಜಿಗೆ ಹುಳಿ ಮಾಡಲ್ಲ ಅದೇ ಪ್ರಾಬ್ಲಮು
ಇಲ್ಲಮ್ಮ ಮಾಡ್ ಮಾಡತಾರ ಅವ್ರು ಮಜ್ಜಿಗೆ ಹುಳಿನೂ ಮಾಡ್ತಾರೆ ಹ್ಮ್ ಮಜ್ ಮಜ್ಿಗೆ ಹುಳಿನೂ ಮಾಡ್ತಾರೆ ಮತ್ತೆ ಇದ್ನ್ನು ಮಾಡ್ತಾರೆ ಹಲ್ವಾ ಮಾಡ್ತಾರೆ ಅದ್ರಲ್ಲಿ
ಹ್ಮ ಸರಿ ಗಕ
ಹ್ಮ ಓಕೆಮ್ಮ ಓಕೆ
ಹ್ಮ್ ಬಾಯ್